ಹ್ಮ ಕಾರರಾಮ ನೀವಾರಾಮ ರ
ಹ್ಮ್ ನಾವ್ ಆರಾಮಿದೀವಿ ನೋಡಮ್ಮ ಎಲ್ರು ಮನ್ಯಾಗ ಆರಾಮದಾರ
ನ ಅಕ ಎಲ್ರ ಆರಾಮ ಅದಾರ ಅಲ್ಲಿ ಎಲ್ರು ಆರಾಮ ಅದಾರ
ಹ್ಮ್ ಎಲ್ರ ಅರಾಮಾರ ನೋಡಲ್ಲಿ ಪಾಪ ಅರಾಮದ
ಹ್ಮ ತರಾಮಂಗ
ಚ ಆಯತಮ್ಮಾ
ಆಯ್ತ ಅಕ್ಕ ನಿಮ್ಗ
ನಮ್ದು ಹಾಗದೆ ನೋಡವ
ಏನ್ ಮಾಡಾಕತ್ರಿ
ಏನಿಲ್ಲವಾ ಅಡಗೆ ಮಾಡ್ಬೇಕಕ್ ಇವಾಗ
ಹ್ಮ್ ಹ್ಮ್ ನಾವ ಏನಿಲ್ಲಕ್ಕೆ ಇಷ್ಟು ತನ ಅಡಗೆ ಮಾಡಿವವಿ ಇವಗ ಸುಮ್ಮನೆ ಕುಂತನ ರೊಟ್ಟಿ ಪಲ್ೆ ಅನ್ನ ಸಾಂಬಾರ
ಹ್ಮ್ ಹ್ಮ್ ಪಲ್ೆ ಯಾವ್ದ್ ಮಾಡಿರಿ
ನುಗ್ಗಿಕಾಯಿ ಸಾಂಬಾರು ಮಾಡೀಿವ
ಹ್ಮ್ ಹ್ಮ್
ನೀವ ೇನ್ ಮಾಡಿರಿ
ನಾವು ಅಲಗಡ್ಡಿ ಪಲ್ಯ ರೊಟ್ಟಿ ಹಟ್ಟಿ ಬೆಂಡಿಕಾ ಪಲ್ಯ ಅನ್ನ ಸಾಂಬಾರು ಮಾಡಿದ ನೋಡುವ
ಹ್ಮ್ ಹ್ಮ
ಜಲ್ದಿನೇ ಮಾಡ್ರಲ್ಲ ಅಡುಗೆ
ಹ್ಮ ಅಕ ನಮ್ಮ್ ಮನ ಜಲ್ದಿ ಉಣ್ತಾರ ಜಲ್ದಿನೇ ಮಾಡಿ
ಹೌದಾ
ಹಾ
ಏನ್ ಸಂತ ಇತ್ತೇ ನಮ್ಮ ಇವತ್ತ
ಇಲ್ಲ ಅಕ ನಿನ್ನೆ ತ್ ಸಂತ ಎಲ್ಲಾ ತರಕಾರಿ ತಂದಾರ ನುಗಿ ತಂದಿದ್ರು ನುಗ್ಗಿಕ ಸಾಂಬಾರ್ು ಮಾಡವ
ಹೌದಾ ಕಾಪಿಲ್ಲ ತರ್ತೀರ ನೀವು
ಹ್ಮ ಆಕ್ಕ ವರ ವರ ಚರ್ಚನೋ
ಹ್ಮ್ ಹ್ಮ್ ಹಸಿ ತರಕಾರಿ ಟಮಾಟೋ ಎಲ್ಲ ತಂಬ ಬರ್ತೀರೇನಾ
ಹ್ಮ್ ಹಸಿ ತರಕಾರಿ ಎಲ್ಲ ತರತ್ತಕ್ಕ ಒಂದ್ ವಾರ ಆಗಷ್ಟ್ ತರತ್ತ ಇಲ್ಲ ಅವೇ ಉಂತಿ ಇಲ್ಲಕ್ಕ ನಮ್ಮ ಮನೆಯವರು ಹೋಗ್ತಾರ
ಹೌದಾ
ಹ್ಮ್ ನಿಮ್ ಕಡೆನ ಎನ್ ಹಸಿ ತರಕ ನ ಹೂ ಅಕ್ಕ ಆಗುತ್ತ ಅಂದ್ರೆ ಕಾಳು ಬೆಳಿತೀವಲ್ಲ ನಾವು
ಹ್ಮ್ ಹ್ಮ್
ವಾರದ ಒಂದು
ಹ್ಮ್ ಹ್ಮ್ ಏನೇನ್ ಬೆಳಿತೀರಿ ಹೊಲ್ದಾಗ
ನಾ ಹುಳ್ಳಿ ಮೆಟ್ಟಿಗಿ ಹೆಸರು ಅಲ್ಸಂದಿ ಎಲ್ಲ ಐತಿ ನಿಮ್ ಕಡೆ
ನಮ್ ಕಡೆ ಶೇಂಗಾ ಹತ್ತಿ ತೊಗುರಿ ಚಜ್ಜಿ ಜ್ವಾಳ
ಹ
ಇಷ್ಟು ಬೆಳಿತಿವಿ ನೋಡುವ ಕಾಯಿಪಲನ್ ಹಾಕಿರ್ತೀವಿ ನಾವು ಹೊಲ್ದಾಗ ಸುಮ್ ಮನಿಪುರಿತ ಅಷ್ಟ
ಹಾ ನಾವ ಕಾಯಿಪಲ್ ಹಾಕಲಕ್ಕ ಅಂದ್ರೆ ಸಂತೆಗೆ ಕೊಂಡ್ಕೊಂಡೇ ಬರ್ತೀವಿ ನಾವು
ಹೌದಾ ಮನಿಪುರ್ದ ಹಾಕ್ಬೇಕಿಲ್ ಸ್ವಲ್ಪ
ಇಲ್ಲಕ್ಕ ಹಾಕಲ್ಲ ಇಲ್ಲ ಯಾರು ಹಾಕಲ್ಲಲ್ಲ ದನ್ಲಿ ಅಗಾದಕ್ಕಂತ ಹಾಕಲ್ಲ
ಹೌದೆನ
ಹ್ಮ್
ನಾವ್ ಮನೆ ಪುರ್ತಿನೆ ಅಷ್ಟೇ ಅಷ್ಟೆ ಆಗ್ತೀವಿ ನಾವು ಮೆಂತ ಪಲ್ಯ ಸಬ್ಸಿ ಪಲ್ಯ
ಸರ್ಜಿ
ಟಮಟಿ ಮೆಣ್ಸಿಕಾಯಿ
ಹ್ಮ್ ಹ್ಮ್ ಎಲ್ಲಾ ಹ
ಉಳ್ಳಾಗಡ್ಡಿ ಮುಲ್ಲಂಗಿ ಹಾ ಸುಮ್ಮನೆ ಮ್ಮನೆ ಪುರಿತೆ ಅಂತ ಅಂದ್ರೆ ಸದಾ ಇರಲ್ಲ ಕಾಯಿಪಲ್ಯ ಹ್ಮ
ಹ ಹ
ಹೊಲ್ದಾಗ ಇವಾಗ ಉದ್ದಾಗ ಅಷ್ಟೇ ನೋಡ್ ಸಂತಿ ಜಾಸ್ತಿ ಹೋಗಲ್ಲ ತಮಟಿ ಅದೆಲ್ಲ ಇಲ್ಲೇ ಸಿಕ್ತಾವಲ್ಲಾ ಮನ್ಯಾಗೆ ಇರ್ತಾವ
ಹಾ ಹಾ ನಿಮ್ ಊರಾಗ ಆಗುತ್ತೆನ ಸಂತಿ
ಸಂತೆವು ಇವಾಗ ಪ್ರ ತ್ರಿ ಶುಕ್ರವಾರಕ್ಕು ಒಮ್ಮ ಆಕೋತರೆ ಸಂತಿ ಅವನು ಸಂತಗನು ಇವಾಗ ಇರ್ಲಿಲ್ಲ ಅಂದ್ರ ಮಾ ಇವ ಬ್ಯಾಸಗಾಗ ನಮ್ಮ್ ಮನೆ ನಮ್ಮ್ ಹೊಲ್ದ ಬಳಿ ಇರಲ್ಲಲ್ಲ
ಹ
ಅದಕ್ಕೆ ಇವಾಗ ಕೊಂಡು ತರ್ತಿವಿ ನಾವು ಸಂತೆಗೆ ತರ್ತಿ ವಿ ನಾವು ಒಂದು ವ ವಾರ ವಾರ ಸಂತಿ ಮಾಡ್ತೀವಿ ನಾವು
ಹ ಹ
ಎಲ್ಲ ಕಾಯಿಪಲ್ ತಿಂತಾರೆ ನಮ್ಮ ಮನೆ ಊಟ ಮಾಡಾಗ ಹಸಿ ಹಸಿ ಕಾಯಿಪಲ್ಲ ಬೇಕ್ ನಮ್ಮ ಮನ್ಯಾಗ ಈಗ ಏನಾದ್ ಪಲ್ಯ ಮುಲ್ಲಂಗಿ ತಪಲ ನ ಆಲಿ ಮೆಂತ ಪಲ್ಯನಾಗಲಿ ಉಳ್ಳಾಗಡ್ಡಿ ಹಸಿ ಕರಿಬೇವು
ಅಂವೆ ನಾವು ತಿಂತೀವಿ ಜಾಸ್ತಿ ತಿನ್ನಲ್ಲ ಅಷ್ಟೆ
ಆ ಊಟದಾಗೆಲ್ಲ ನಮ್ಮ ಮನೆ ತಿಂತಾರ ನಮ್ಮ ಅಪ್ಪ ಅಮ್ಮ
ಆ ಉಳ್ಳಾಗಡ್ಡಿನೇ ಜಾಸ್ತಿ ತಿಂತೀವಿ ನಮ್ಮ ಕಡೆ
ಹೌದೆನು ನಿಮ್ ಕಡೆ ಹತ್ರಿಕೆ ಸಿಕ್ತಿರ್ಬೇಕಲ್ಲವಾ
ಹಾ ಸಿಗುತಕ್ಕ ಅಂದ್ರೆ ಇವಾಗ ಸಿಗಲ್ಲ ಮಳೆಗಿಳಿ ಬಂದ್ ಸ್ವಲ್ಪ ದಿನ ಅದಿಂದ ಸಿಗುತ್ತ
ಹ್ಮ್ ಹ್ಮ್
ನಿಮ್ಮ ಸೈಡ್ ಸಿಗಲ್ಲೆನಾ
ನಮ್ ಕಡೆ ಸಿಗಲ್ವ ನಾವು ಸಂತೆಲಿ ತಗೊಂಬರ್ತೀವಿ ಅಮ್ಮ ಬಾಳಷ್ಟ್ ಹತ್ರಿಕೆ ಅಂದ್ರೆ ಅದಕ್ಕೆ ಸಂ ತಿಗೆ ತರ್ತಿವಿ
ಸಿಗತಕ್ಕ ಅಂದ್ರೆ ಇವಾಗ ಅಪರೂಪ ಜಾಸ್ತಿ ಸಿಗಲ್ಲ
ಹ್ಮ್ ಹ್ಮ್ ಅಕಡೆ ಆಕಡೆ ಮಂದಿನೇ ಜಾಸ್ತಿ ಬರ್ತಾರ ಸಂತಗಿ ಮರಾಕಲ್ಲ
ಹಾ ಅಕ್ಕ ಇ ಕಡೆ ಸಿಗುತ್ತ ಬರ್ತಾರೆ
ಹ್ಮ್ ಮತ್ತೆ ಏನಮ್ಮ
ಮತ್ತ ಏನಿಲ್ಲ ಬೀಡಕ್ಕ ಸ್ಪೆಷಲ್ ಏನ್ ಚಿಕನ್ ಅಂದ್ರು ಮಾಡ್ಬೇಕು ಕತ್ತ
ಹೌದಾ
ಅಂದ್ರೆ ಸಂಡೆಕ್ಕ ಒಮ್ಮೆ ವಾರದಾಗ ಎರಡ್ ಸರ ಮೂರ್ ಸರ ಹೆಂಗ ಅಂತ
ಹೌದೇನು ಚಿಕನ್ ಅಷ್ಟೇ ಉಣ್ತೀರೇನು
ಚಿಕನ್ ಮಟನ್ ತತ್ತಿ ಮೀನು ಎಲ್ಲಾ ತಿಂತೀವಿ
ಹೌದೇನು
ಹಾ ನೀವು
ಮಟಾನ
ನನ್ನ ಚಿಕನ್ ತದ್ದೆ ಅಷ್ಟೇ ಮಾಡಕ್ ಬರುತ್ತಕ್ಕ ಅವೆಲ್ಲ ಉಳ್ದರೆಲ್ಲ ನಮ್ಮ ಮಾವಿ ಮಾಡ್ತಾರೆ ಮಟನ್ ಮೀನು
ಹ್ಮ ಹಾ
ಅವ್ರೇ ಮಾಡ್ತಾರೆ ಅಂದ್ರೆ ನಾ ಚಿಕನ್ ತತ್ತೆ ಅಷ್ಟ ಅಷ್ಟೆ ತಿಂತೀನಿ ಅಲ್ಲ ಅಷ್ಟೇ ಮಾಡ್ತೀನ
ಹೌದಾ ಮಟನ ತಿನ್ಬೇಕು ಫಿಶ್ ತಿನ್ಬೇಕು ಆರೋಗ್ಯಕ್ ಬಾಳ್ ಒಳ್ಳೇದದು
ಇಲ್ಲ ಕದು ತಿನ್ನಲ್ಲ ನನ್ ಅದ್ ನೋಡಿದ್ರೆ ಒಂಥರ ಅನ್ನಸ್ತೇತಿ ಅವ್ರೇ ಮಾಡ್ತಾರ ಅವ್ರೇ ಹೊತಾರ ಹ
ಹ್ಮ್ ಹ್ಮ್
ಹಂಗ ಮಡಲ್ನಾ
ಹೌದೇನು
ಹ್ಮ
ನಾ ಮಾಡ್ತೀವ ವಾರದ ಒಂದ್ಸಲ ಎರಡ್ ಸಲ ಮೊದ್ ಮೊದ್ಲ್ ಜಾಸ್ತಿ ತಿಂತಿದ್ವಿ ನಿಂಬಲ್
ಹ
ನಿಮ್ ಬಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಅದೇನಾ ಸರಿಯಾಗಿ ಕೇಳ್ಸಲಗೇತಿ ಹಲೋ ಹಲೋ ಹಲೋ
ಹೌದ ನಕ್ಕ ಇವಾಗ
ಕೇಳ್ಸಕಂತ ನೋಡುವ ಏನ ಅಂದಿ ನನ್ಗ್ ಕೇಳಸ್ಲೇ ಇಲ್ಲ ನಿಮ್ದು ನೆಟ್ವರ್ಕ್ ಸರಿ ಇಲ್ಲೇನಾ ಇವ ಕೇಳ್ಸಕೊಂತತಿ ಹಾ ಇವಾಗ ಕೇಳ್ಸಕಂತೈತ್ ಕೇಳ್ಸಕೊಂತೈ
ಹಲೋ
ಕೇಳಳ್ಸಕ
ಕೇಳಸತ ಏನ ಇಲ್ಲಕ್ಕ ಹಲೋ ಇಲ್ ಮನ ಆಗರ್ತವಿಲ್ಲ ನೆಟ್ವರ್ಕ್ಲ್ಲಿ
ಹಾ ಅದಕ್ಕೆ ನೆಟ್ವರ್ಕ್ ಸಮಸ್ಯೆ ಆದ್ರೆ ಸ್ಲ್ಪ್ ಕೇಳಲ್ಲ
ಹ ಇವ ಮ್ಯಲ್ ಬಂದೀನಿ ಇವ ಕಳ್ಸತಿಲಕ್ಕ ನ್ಮ್ಮ
ಹೌದೌದು
ಹ ಮ್ಯಾಲೆ ಬಂದೆ
ಹ್ಮ್ ಹ್ಮ್
ಹ್ಮ್ ಹ್ಮ್ ಮತ್ತೆ ನಮ್ಮ ಜಾತ್ರೆದ ಆಯ್ತಾ ಊರಗ
ಹ್ಮ್ ಆಯ್ತಕ ನೆಕ್ಸ್ಟ್ ಶಿವರಾತ್ರಿ ಒಂದ್ ಐತಿ
ಹ್ಮ್ ಹ್ಮ್
ಇನ್ನ ಮುಂದ ಆಯ್ತದು ನಿಮ ಕಡೆ ಶಿವರತ್ರಿ ಶೇವಡೋ ಮಾಹಿ ಜತ್ರ
ಹೌದಾ
ಹ
ಚಲೋ ಆಗ್ತದ ಜಾತ್ರಿ ದೊಡ್ ಜಾತ್ರಿ ಆಗ್ತದೇನು.
ಹು ಅಕ್ಕ ಅದೊಂದೇ ದೊಡ್ಡಜತ್ರಿ ಇಲ್ಲ ಆಗದು ಮೂರ್ ವರ್ಷಕ್ಕೊಮ್ಮೆ ಆಗತ್ತ
ಹ್ಮ್ ಹ್ಮ್
ಅದೊಂದೇ ಜಾತ್ರಿ ಇಲಿ ಆಗೋದು
ಅದೇವ್ರದ್ದೇನ್ ವಿಶೇಷತೆ
ಅದ ಯಾವ್ದು ಬಡಗಿ ಜೊತೆ ಆಡೋದು
ಹ್ಮ್ ಹ್ಮ್
ಮತ್ತಂದ್ರೆ ಮೆರವಣಿಗೆ ಮಾಡೋದು
ಹ್ಮ್
ಹ ರಾತ್ರಿ ಹ್ಮ ಎರಡ ಮಳ್ಳಿ ನಗರಗಳಂತ ಎರಡು ಉರ ಅದವ ಎರಡುರ್ ಮಂದಿ ಸೇರಿ ಮಾಡಸತ್ತ
ಹೌದಾನ
ಹಾ ಎಲ್ಲಾ ಬೀಗರು ಅವ್ರ ಎಲ್ಲಾ ಜಾಸ್ತಿ ಜನ ಬಂದಿರ್ತಾರಕ್ಕ ಅಂದ್ರೆ ಈ ಊರ ಆಗೋದ ಒಂದೇ ಜಾತ್ರಿ. ಹಾ ಹಂಗಾಗಿ ಜೋರ್ ಮಾಡ್ತಾರದು
ಹ್ಮ್ ಹ್ಮ್ ಬಡ್ಗಿ ಜೊತನೇ ಆಟ ಮಾಡ್ತಾಳೆನು ದೇವತಿ
ಹ ಅಕ್ಕ ಬಡಗಿ ಜೊತೆನೆೇ ಆಟ ಮಾಡ್ತಾರ ಇಬ್ರದಾರ ಅಂದ್ರೆ ದೊಡ್ಡ ಚೌಡಮ್ಮ ಸಣ್ಣ ಚೌಡಮ್ಮ ಅಂತ ಇಬ್ರು ಆಡ್ತಾರ ಎರಡ ದಿನ ಆಗತ್ ಜಾತ್ರೆ ಮೆರವಣಿಗೆ ಮಾಡೋದು ರ ಮಾಡ ಹೋಗೋದು
ಹ್ಮ್ ಹ್ಮ ರಥಾನದೇನು
ಹಾ ಐತಕ್ಕಾ
ಹೂ ಹೂ
ಫಸ್ಟ್ ಗೆ ಬಂದ್ ಊರರ ಕುಂದರ್ತಾಳ
ಹ್ಮ್
ಆಮೇಲೆ ನೀ ಊರೆಲ್ಲಾ ಆಡಿ ನೀರದ ಇಡ್ಸ್ಕೊಂಡ ಹೋಗಿ ಬಡಿ ಜೋತೆ ಆಟ
ಹ್ಮ್ ಹ್ಮ್ ಬ್ಯಾಟ್ ಅದ್ ಏನಾದ್ರು ಮಾಡ್ತಾರೆನ
ಇಲ್ಲಕ್ಕ ಬ್ಯಾಟಿದವರೆಲ್ಲ ಹೋಳ್ಗಿದವ್ರ ಆಯ್ತದ
ಹ್ಮ್ ಹ್ಮ್
ಹೋಳ್ಗಿ ಮ್ಯಾಲ ಮಾಡ್ತರ
ಹ್ಮ್ ಹ್ಮ್ ಅಂಗಡಿ ಎಲ್ಲಾ ಬಿದ್ದಿರ್ತಾಯನ್ ಜೋಗರ್ ಅಂಗ್ಡಿ.
ಹ್ಮ ಅಕ್ಕ ಬಿದಿರ್ತಾವ ಜೋರ್ ಅದತ್ ಎಲ್ಲಾ ಜೋಕಲ್ಲಿ ಅವ ಎಲ್ಲಾ ಬಿದಿರ್ತಾವ.
ಹ ಹಾ ಜೀಕನ್ ಬಿದ್ದಿರ್ತವನ್ ಹ್ಮ್ ಹ್ಮ್ ನೀವ್ ಆಟಾ ಆಡ್ತಿರೇನು
ಹ ಆಡಿವಕ
ಹ್ಮ್ ಖುಷಿ ಇರ್ತವಲ್ಲಮ್ಮ ಎಲ್ರು ಸೇರ್ತ್ರಿ
ಹ್ಮ ಅಕ್ಕ ಎಲ್ಲಾ ರಿಲೇಶನ್ದರು ಅವರು ಎಲ್ಲಾರೂ ಬಂದಿರ್ತಾರಲ್ಲಾ ಅದೊಂಥರ ಖುಷಿ ಬ್ಯಾರೆ ಇರತ್ತ
ಹ್ಮ್
ಎರಡ್ ಮೂರ್ ದಿನ ಜೋರ್ ಇರತ್ ನೋಡು ಊರಾಗ ಎಲ್ಲ ಎಲ್ಲರೂ ಮುಗಿ ಮುಗಿ ಅಂತಿರ್ತಾರೆ ಎಲ್ಲಾರೂ
ಹ್ಮ್ ಜಾಸ್ತಿ ಜನ ಸೇರಿರ್ತಾರನಾ
ಬಾ ಜನಕ್ಕಾ
ಹ್ಮ ದೊಡ್ಡ ದೊಡ್ಡ ಅಂಗಡಿ ಬಿದ್ದಿರ್ತವೇನ ಜೋಗ್ಯರ್ ಅಂಗಡಿ
ಹ್ಮ ಆಕ್ಕ ಅ ದೊಡ್ಡ ದೊಡ್ಡ ಇರತಾವ
ಹ್ಮ್ ಹ್ಮ್ ಚಂದಲ್ಲ ಬಳಿ ಜುಮ್ಕಿ
ಹಾ ಎಲ್ಲ ಚಂದ ಚಂದ ಇರ್ತವ
ಹ್ಮ್ ಎಲ್ಲಾ ತಗೊತೀರನ ಎಲ್ರೂ ಸೇಮ್ ಸೀರೆದ ಹಾಕೊಂಡ್ ಹೋಗ್ತಿರ ಅನ
ಹೋಕ ಅಂದ್ರೆ ಇವಾಗ ನೋಡಕ್ ್ತಿೀವಲ್ಲ ಬಡಗಿ ಜೊತೆ ಆಡ ಆಡಾಗ ನೋಡಕ್ ಹ್ತಿೀವಿ ಅವ ಟೈಮಿಗೆ ಹಾಕೊಂಡ್ೋ್ತೀವಿ ಎಲ್ರು
ಹೌದನಾ
ಆ ಟೈಮಿಗೆ ಆ ದೇವಿಗೆ ಬಾ ದೃಷ್ಟಿ ಆಗತ್ತ ಅಂತೇಳಿ ರಾಡ್ಯಾ ಹೌದಿ ಎದ್ದಿ ನೀ ಒಬ್ ಮತಿ ಒಡೆಯದು ಮತ್ತ ಹಿಂಗ್ ನಿಂತಾರ ನೋಡ್ತಿರ್ತಾರಲ್ಲ ದೇವ್ರನ ಜಾಸ್ತಿ ದೃಷ್ಟಿ ಆಗತ್ತಂತೆ ಬಾರಿ ಕೊಂಟಿ ಕೊಂಡೋಗದು
ಅವ್ ಯಾರ ದೇವತಿನ ಹಳ್ಕೊಂಡ್ ಹೋಗ್ತಾರ ನ ಮನುಷ್ಯರನ
ಮನ್ಷ್ಯರ ಹಿಂಗ ಹೇಳ್ಕೊಂಡ್ ಹೋಗತಾರ ಆಕ ಅಂದ್ರೆ ದೇವ್ರಿ ಜಾಸ್ತಿ ನೋಡ್ತಾರ ನಿಂತವ್ರ ಅಂತ
ಹ್ಮ
ದೃಷ್ಟಿ ಆಗತ್ತ ಬಾಳ ಅಂತೇಳಿ
ಅವ್ ತೆಳಗ ಎಳ್ಕೊಂಡ್ೋಗತಾರ ಏನ ಮುಳ್ಳಿನ ಮ್ಯೆ ಮನುಷರನ ಎಳ್ಕೊಂಡ್ ಹೋಗ್ತಾರ
ಹಂಗ ಮನ್ಷ್ಯಾರ್ ನಿಂತಿರ್ತಾರಲ್ಲಕ ದೇವ್ರ ನೋಡ್ಕೋತ ಹಂಗ ಗುಂಪಾಗಿ
ಹಾ ಹಾ
ಆ ೈಮ ಯಕೌೊಂಡ ೋಗ ಬಿಡ್ತಾರಾಂ ಅಂದ್ರೆ ಅದು ಯಾಕೊಂದು ಹೋ್ತಾರಂತ ಭಯಕ್ ಸ್ವಲ್ಪ ಹಿಂದಕ್ ಸರಿತಾರ ಅಂತ
ಹಾ ಹ ಸರಸ ಎಲನ್ ಮಾಡ್ತಾರ
ಅವ್ರಿಗೆ ಕಾಣಲ್ಲ ಅಂತೇಳಿ ಎಂಡೆ ನೀರ್ ಒಡ್ಯೋದು ಕೌದಿ ಹೊಡ್ಯದು
ಹ್ಮ್ ಹ್ಮ್
ಹಂಗ್ ಮಾಡ್ತಾರ ಅಂದ್ರೆ ದ ದೇವ್ರಿಗೆ ಬಾಳ ದೃಷ್ಟಿ ಆಗತ್ತ ಅಂತೇಳಿ
ಹೌದೇ ನಮ್ಮ
ಸರ್ಮ್ಮ ಒಂದೇ ನಿಮಿಷ ಅಮ್ಮ ಯಾಕೋ ಕರಕ ಕುಂತಾರ ಅಸ್ತೀನಿ
ಹಾ ಸರಿ ತಗೋಕ